ಗೇಳ್ತಿಯ ಕರೆ ಮಾಡ್ಬಿಟ್ಟಿದ್ಯಾ ನೆನ್ಪ್ ಮಾಡ್ ಕೊಂಡಿ ಇಂತ ಬಡವರ್ ಗೆಳೆಯಂದ್ರುನ್ನ
ಕಾಲ್ ನಂದು ಕರೆ ಪಿಕ್ ಮಾಡಿಬಟ್ಟಿದ್ಯ ನನಗೆ ಹಚ್ಚರ ಆಯ್ತಾದೆ ನೀನ್ ಕರೆ ಪಿಕ್
ಗೊಪ್ಪ ನಾನ ಅನ್ ಕತ್ತಿದ್ದೆ ಇವಳಿಗೆ ಕರೆ ಮಾಡಕ್ಕೆೆ ಹೋಗ್ಬಾರ್ದು ನಾನನ್ ಯಾವತ್ತು ಒಂದಿನೊಂದ ನೆನ್ ಮಾಡ್ಕ ಕರೆ ಮಾಡಲ್ಲ ಓದು ಓದ್ಂತು ನಾನೇ ಮಾಡಿದ ಒದ್ ತಿಂಗ್ನು ಕರೆ ಯಾವ ಹೊಸ ಹೊಸ ಗೆಳೆಯರ್ ಸಿಕು ಮೇ ನಮ್ಮ ಅಂತೆೇವ ನ ಎ ಬಿಡ್ಕೊತಳೋ ಹಂಗಿಗೆ ಅಂತ ಅನ್ಸ್ತ
ಹ ಇವಾಗ ನಾನು ಹಂಗೆ ಅನ್ಕೋಬೇಕು
ಹಂಗೆ ಅನ್ಕಂದ್ರ ನಡಿಯಲ್ಲ ಆದ್ರೆ ಏನ್ ಮಾಡ್ತಿಯ ಅನ್ಸುತ್ತ ಒಂದ್ಸಲ ನಮ್ ಹೂ ಜಲಸ್ ಅಂತಾರ ಏನು ಅಂತಾರಲ್ಲಾ ಅದು ಫೀಲ್ ಆಗುತ್ತೆ ಇನ್ನು ವರ್ಸೊಬ್ರು ಸಿಕ್ಕುದ್ಮೇಲ್ ಮಾರ್ಕ ಬಿಡ್ತಾಳೋ ನಮ್ಮಂತ ಗೆಳೆಯ ಅಂದ್ರ ಬಾಲ್ದಲ್ಲೆಲ್ಲಾ ಹೆಂಗಿದೋ ನಾವು
ಹೌದು ಚೆನ್ನಾಗಿತ್ತು ಕಣೊ ಅಲ್ಲ ಕಣೊ ನಾನು ಓದ್ಸಲ ಕರೆ ಮಾಡಿದಾಗ ಅದು ಮಿಠಾಯಿ ಮತ್ತ ಇದು ರವೆ ಉಂಡೆ ಅದು ನಿಮ್ಮ ಅಮ್ಮನ ಕೇಳಬಿಟ್ಟು ಇ ನನಗ್ ಹೇಳು ನನ್ನ ನಮ್ಮನ ಹತ್ರ ಮಾಡ್ಸ್ಕೊ ನಿ ಅಂತ ಕೇಳಿದ್ದಲ್ವ ಕೇಳ್ದ
ಕೇಳುದ್ದೆ ಕನೆ ಗೆಳತಿ ಅದ್ನೇ ಹೇಳೋಣ ಅಂತ ಅಂದಕೊಂಡೆ ನಾನು
ಹಾ
ಮತ್ತೆ ನೀನೇನು ಕರೇನೆ ಮಾಡಿಲ್ಲ ಎಲ್ಲೋ ಬಾಳ ಬಿಸಿ ಇರ್ತಿದಿ ಅಂತ ಸುಮ್ಮ್ನೆ ಆಗ್ಬಿಟ್ಟೆ ಹಲ್ಲಾ ನಾವಮ್ಮ ಅಂದ್ರು ಕೇಳಿದ್ರು ನಾವಮ್ಮ ಹೇಳ್ದೆನಪ್ಪ ನಿಮ್ ಗೆಳತಿ ಈಗ ಏನು ರವಿ ಉಂಡಿ ಮಿಠಾಯಿ ಮಾಡೋದ ಕೆಲ್ಸಗೊಂಡೆಲಪ್ಪ ಅಂತ ಅಂದ್ಲ ಓ ಇಲ್ಲಾ ಮಾಯ್ ಹೇಳ ಎಲ್ಲ ಅವಳು ಕರೆ ಮಾಡಿಲ್ಲ ಬಾರಿ ಕೊಬ್ಬ ಅನ್ಬಿಟ್ಟೈತಿ ಈಗ ಅವಳಿಗೆ ಮಾಡಲ್ಲ ಮ
ಸ್ವಲ್ಪ ಹ ಸ್ವಲ್ಪ ಕಾಲೇಜ್ ಇತ್ತನ್ೋ ಅದಕ್ಕೆ ಇದಾಯ್ತು ಇವಾಗ ಹೇಳು ಕೇಳಸ್ಕೊ
ಹ್ಮ್ ಅದ ಹೇಗ ಏನ್ ಮಾಡ್ಬೇಕಂದ್ರೆ ಇದು ಸಂದ್ರವೆ ದತ್ತವೆ ಅಂತ ಬರುತ್ತೆ ಗೊತ್ತ ನಿಂಗೆ ಸಣ್ರವೇ ದಪ್ರವ ಎರಡು ಸಿಗು ಅಂಗಡಿಲಿ ದ ಪವೇ ಯೂಸ್ ಮಾಡಲ್ಲ ಸಣ್ಣವೇ ಯೂಸ್ ಮಾಡ್ತಾರ ರವೆೇ ಉಂಡೆಗೆ
ಹಾ
ಚಂದ್ರವೇ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ತುಪ್ಪ ಗಿಪ್ಪ ಹಾಕಂಡಿ ಅದು ಒಂದ್ ಸ್ವಲ್ಪ ಕಲರ್ ಚಿಂದಾಗವರೆಗೂ ಉರಿಬೇಕು ಅದು ತಳೆ ತಳೆ ಇಡ್ ಅದು ಉರಿಬೇಕು. ಉರ್ದಾದ್ಮೇಲೆ, ಏನ್ ಮಾಡ್ಬೇಕಂತ ಅಂದ್ರೆ, ಅದು ಸಪ್ರೇಟ್ ಹಾಕೋಬೇಕು ಸಪ್ರೇಟ್ ಪ್ಲೇಟ್ಗೆ ಎತ್ತ ಹಾಕೋಬೇಕು, ಮತ್ತೆ ಸ್ವಲ್ಪ ಒಂದು ಬಾಣ್ಲಿಗ್ ಸ್ವಲ್ಪ ತುಪ್ಪ ಹಾಕೋಬೇಕು.
ಹಾ.. ಯಾವ ತುಪ್ಪ?
ತುಪ್ಪ ಆಕೃತುಪ್ಪ ಅಥವಾ ನಂದಿನಿ ತುಪ್ಪ ಅಂಗಡಿ ತುಪ್ಪ ಯಾವ್ದಾದ್ರೂ ಹಾ
ಯಾವ್ದಾದ್ರೂ ಓಕೇನಾ? ಅಂದ್ರೆ ನಮ್ಮ್ ಮನೆಯಲ್ಲಿ ಎಮ್ಮೆ ಇದಾವಲ್ಲ, ಎಮ್ಮೆ ತುಪ್ಪನೂ ಇದೆ ಅದಕ್ಕೆ.
ಯಾವ್ ತುಪ್ಪ ಆದ್ರ ಏನು ಬಾಳ ರು ಚಿ ಕೊಡುತ್ತ, ಹ್ಮ ದ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲನೂ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇ ಆ ತುಪ್ದೊಳಿಕ್ ಹಾಕೊಂಡಿ ಫ್ರೈ ಮಾಡ್ಕೊಂಡು ಸಪ್ರೇಟ್ ಇಡ್ಕೋಬೇಕು ಅದ್ನು. ಅ ನೆಕ್ಸ್ಟ್ ಸ್ವಲ್ಪ ಕಾಯಿ ತುರಿ ಮತ್ತೆ ಸಕ್ಕರೆೇನು ಗ್ಯಾಸ ಅಲ್ಲಿ ಉುರ್ಕೋಬೇಕು
ಹಾ
ಾದ್ಮೇಲೆ ರವೆೇನು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಹಂಗೆ ಮಿಕ್ಸ್ ಮಾಡ್ಕೊಂಡಿ ಚೆನ್ನಾಗದ ತಿರುಗ ಹಾಕೊಂಡು ಮಿಶ್ರಣ ಮಾಡ್ಕೊಬೇಕು ಮಿಶ್ರಣ ಎಲ್ಲ ಮಾಡಾದ್ಮೇಲೆ ಮೇಲೆ, ಡ್ರೈ ಫ್ರೂಟ್ಸ್ ಏನು ಅಂದಲ್ಲ ನಿನ್ಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಸಣ್ಣಕ್ಕೆ ಕಟ್ ಮಾಡ್ ೊಂಡಿರದು ಅದ್ನ ಹಾಕ್ಬಿಟ್ಟು ಅದಕ್ಕೆ ಕಲ್ಸ್ಬಿಟ್ಟು ಚೆನ್ನಾಗೆ, ಆ ಮತ್ತೆ ಅದ ಮ ಸ್ ಮಾಡ್ಬೇಕು
ಹೌದಾ ಆರ್ನ ಕಣ ಇದ್ರಲ್ಲಿ ಏನೋ ಹಾಲು ಬೇರೆ ಆಗ್ತಾರಂತಲ್ವಾ ನಾನ್ ನೋಡಿದ್ದೇ.
ಕೇಳಿಸ್ಕೋ ಅದು ನಮ್ ಮನೇಲಿ ಯಾಕಾದಷ್ಟ್ ಚಂದ ಇರುತ್ತ ಅಂದ್ರೆ ಈಗ ನಾವು ಎಷ್ಟೋ ದಿನಗಳ ಅದು ಇಡ್ಕೋ ಇಡ್ಕೋ ತಿಂತೀವಿ ಯಾಗೆ ಯಾವಾಗ್ಲೂ ಮಾಡ್ಕಾ ಮಾಡ್ಕ ಪದೆ ಪದೇ ಮಾಡಕಕ್ಕಾಗಲ್ಲ ಒಂದ್ಸ ಮಾಡಿಟ್ಕೋತೀವೆಲ್ಲ ಈಗ ಜಾಸ್ ಆಲ್ ಹಾ ಹಾಕ್ಬಿು ಏನಾರರು ಮಾಡುದ್ರಿ ಅದು ಅದು ಬಹಳ ಕೆಟ್ ಬಿಿಡುತ್ತೆ ಜಾಸ್ತಿ ದಿನ ಉಳಿಯಲ್ಲ ಅದು. ಇರಲ್ಲ ಜಾಸ್ತಿ ದಿನ ಅದಕ್ಕೆ ಜಾಸ್ತಿ ತುಪ್ಪ ಬಳಸ ಬಹಳ ರುಚಿ ಕೊಡುತ್ತ ಮತ್ತೆ. ಬಾಳ ದಿನ ಇಟ್ಕೊಂಡು ತಿನ್ಬೋದು್ ನಾವು.
ಹ್ಮ ನಮ್ಮ್ ಕಡೆ ಮಾಡ್ತಾರ ಈತರ ಮಾಡದಿಲ್ಲ ನಾವು ನನಗ್ ತಿನ್ಬೇಕಂತ. ಅನಿಸಿದ್ರು ನನ್ನ ಅಂಗಡಿಯಲ್ಲಿ ತಿಿಂದಂತನ್ಕೊಂಡು ನನ್ನ ನನ್ನ ಮನೆಯಲ್ಲೇ ಮಾಡ್ಸ್ದೇ ಇಲ್ಲ ನಮ್ಮಅಮ್ಮ ಹತ್ರ. ಇವಾಗ ಅದಕ್ಕೆ ನಿಮ ಕೇಳಿದ್ದಲ್ಲ ನಿಮ್ಮಮ್ಮ ಹೇಳಿದ್ದಾಳೆಲ್ಲ ಈಗ ಮಾಡಿಸ. ಕೊಂತೀಿಾನು ಇನ್ನೊಂದು ಹ ಇನ್ನೊಂದು ಮಿಠಾಯಿ ಹೆಂಗ್ ಮಾಡದು. ಹೇಳ್ಕೋದು.
ಅದು ಮಿಠಾಯ ಹೇಳ್ತಿನಿ ಗೆಳತಿ ಇಗ ಏನ್ ಮಾಡ ಗೊತ್ತಾ ಈಗ ಯಾರಾರ ಮನೆಗ್ ಸಂಬಂಧಿಕರು ಬಂದಿರ್ತಾರಲ್ಲಾ. ಹಾಗು ಅವ್ರ. ಉ ಮಾಡ್ಕೊಟ್ರ ಬಾಳ ಖುಷಿ ಪಡ್ತಾರ ಹ್ಮ ಬಳ. ಚೆಂದ ಇರುತ್ತಾ.
ಹೌದಾ.
ಹ್ಮ್ ಬಾಳ ಚೆನ್ನಾಗಿರುತ್ತ ಖುಷಿ ಪಡ್ತಾರೆ ಅವರು ಖುಷಿ ಪಡ್ಕ ತಿಂತಾರ.
ಹಾ ನಿಮ್ ಕಡೆ ಯಾವಾಗ ಯಾವಾಗ ಮಾಡ್ತೀರಾ ಈತರ ಮಿಠಾಯಿ.
ಜಾಸ್ತಿ ತಿಂತಿನಿ ಗೆಳತಿ. ಹ್ಮ್ ಗೊತ್ತಿಲ್ವಾ ನಿನ್ಗೆನು. ಸ್ಕೂಲಲ್ಲಲೆಲ್ಲ. ನೀ ತರ್ತಿದ್ದೆ ಇಸ್ಕೋ ಇಸ್ಕೋ ತಿನ್ಕೋಬ ನಿನ್ಗೆ ಉಳಿಸತಿರ್ಲಿಲ್ಲ
ಹೌದ ಕಣ ಗೊತ್ತು ಆದ್ರೂ ಈಗ ನೀವು ಎಲ್ಲ ಉದ್ಯೋಗ ಮಾಡ್ತೀರ ಅವನಕ್ ಹೋಗ್ತಿೀರಲ್ಲ ಖಾರ ಜಾಸ್ತಿ ತಿನ್ಬೋದು ಈಗ ಸಿಹಿ ತಿಂಡಿಗಳಲ್ಲ ಬಿಟ್ಟು ಅದಕ್ಕೆ ಕೇಳಿದೆ
ಇಲ್ಲ ೇಳ್ತಿ ಈಗೂ ಬಾಳ ಸಿಹಿ ತಿಂಡಿನೇ ಇಷ್ಟ ನ ಾ
ಹೌದಾ ಹ
ೆ ಏನಂತ ಅಂದ್ರೆ ಈಗ ನಮು ಏನೋ ದುಡಿಯೋದೈತಲ್ಲ ಒಂಂತರ ಕಷ್ಟ ಅನ್ಸುತ್ತಾ ಬಟ್ ದುಡಿದಿಲ್ಲ ಅಂದ್ರೆ ಜೀವನ ಮುಂದೆನೇ ನಡೆಯಲ್ಲ
ಹೌದು ಕಣೋ ಈಗ ಬಾಳ ಕಷ್ಟ ಆಗಿದೆ ಜೀವ್ನ.
ಜೀವ್ನ ಬಳ ಕಷ್ಟ ಆಗೈತ್ ತೆ ಆದ್ರೂ ನೋಡ್ಬೇಕು, ಏನೇ ಆದ್ರೂ ಫೇಸ್ ಮಾಡಕ ಜೀವನ್ದಲ್ ಏನೇ ಕಷ್ಟ ಬಂದ್ರು ಎದ್ರ್ಸ್ ಕೋ ಹೋದ್ರೆ ಅಷ್ ತ್ತೆ ಈಗ್ ನಾವು ಬುಡು ಪಾಪ ನೀವ್ ಒಂದ್ ಸ್ವಲ್ಪ ಕು ಕುಗ್ಗಕಾರ ಮನ್ಸ್ ಕೋಗ್ಬುಡ್ತಾನೆ. ನಾವ್ ಗಂಡ್ ಮಕ್ಳೆಲ್ಲ ಏನೇ ಬಂದ್ರು ಅನ್ನಕ್ ಓ ಕುಗ್ಗದ್ರೆ ಮುಗ್ದೆ ಹೋಗುತ್ ಜೀವ್ನ, ಎದ್ರುಸ್ ನಿಲ್ಬೇಕು, ಹ್ಮೂ, ನಾನ್ ನೋಡು ಏನೇನೊ ಹೇಳ್ಕ ಶುರು ಮಾಡ್ದೆ ನೀನ್ ಮಿಠಾಯ್ ಮಾಡದ್ ಕೇಳ್ದೆ ಅಲ್ಲ ಗೆಳತಿ, ಹ್ಮೂ. ಹೇಳ್ತೀಗ್ ಫಷ್ಟ್ ತದಕ್ ಏನ್ ಮಾಡ್ಬೇಕು ಅಂದ್ರೇ ಇದಕ್ಕೇ ಸ್ವಲ್ಪಾ ಕಾಯಿಯ ಸಣ್ದಾಗ್ ತುರ್ಕೋಬೇಕ್ ಹೂಂ ಈಗ ಒಂದ್ ಮೂರ್ ಕಾಯ ಮೂರುಳಿ ಇರುತ್ತಲ್ಲ ಕಾಯಿ ಅದು ಸಣ್ದಾಗೆ ತುರಿಕೋಬೇಕು, ಏ ಕಾಯ್ ಜಾಸ್ತಿ ತಗೋಬೇಕ್ ಹೂ ತುರೀಬೇಕು ಸಣ್ದಾಗ್ ತುರಿಬೇಕು ಅದು ದಪ್ಪಕ್ ಬೀಳ್ಬಾರ್ದು ಸಣ್ದಾಗ್ ತುರಿ ಕಂಡೀ ಬೆಲ್ಲ ಅಯ್ತ್ ನೋಡು ಬೆಲ್ಲ ಎಲ್ಲ ಸಣ್ದಾಗ್ ಒ ಸಣ್ಣಕ್ಕೆ ಪುಡಿ ಮಾಡ್ ಅ ಪುಡಿ ಮಾಡ್ಬೇಕು ಕುಟ್ಕೋಬೇಕು ಅಂದ್ರೆ ಇದ್ ಕಾಯೆಲ್ಲ ಚೆನ್ನಾಗೆ ಫ್ರೈ ಅ ಉರಿಬೇಕು. ಗ್ಯಾಸಲ್ಲಿ ಹಾಕೊಂಡಿ ಹೌದ್ ಆಮೇಲ್ ಸ್ವಲ್ಪ ಸಣ್ ರವೆ ಹಾಕ್ ಕೊಂಡಿ ಚೆನ್ನಾಗ್ ತಿರ್ಗ್ ಬ ಮಿಶ್ರಣ ಮಾಡ್ಬೇಕು ಅದುಕ್ಕೂ ನೆಕ್ಸ್ಟ್ ಸ್ವಲ್ ಪ ಇದು ಡ್ರೈ ಫ್ರೂಟ್ಸ್ ಏನು ಅಂದ್ನಲ್ಲ ಅವೆಲ್ಲ ಸಣ್ದಾಗೆ ನೀನು ಕಟ್ ಮಾಡ್ಕೊಂಡಿ
ಹ್ಮ್ ಇದುಕ್ಕೂ ಡ್ರೈ ಫ್ರೂಟ್ಸ್ ಹಾಕ್ಬೇಕೇನು?
ಹ್ಮ್ ಬಾಳ ಈಗ ಹೆಲ್ತಿಗೆ ಈಗ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ಲ ಅದ್
ಹಾಂ ಅದೇ ಕಣೋ ನಿಂಗ್ ಗೊತ್ತಿಲ್ಲಲ್ವಾ ಅದಿಕ್ಕೆ ಕೇಳ್ತ ಇದ್ದೀನಿದು.
ಹ್ಮ್ ಆರೋಗ್ಯಕೊಳ್ಳೆ ನೋಡಿದ್ಯಾ ನಮ್ ಮನೇಲು ಬಾಳ ಜಾಸ್ತಿ ಈ ಡ್ರೈಫ್ರೂಟ್ಸ್ ಅನ್ನೋದು ಯೂಸ್ ಮಾಡ್ ತನ್ನು ಅ ಮಡಿಲಿ ಹ ಬಾಳ ಅದನಿ ಯೂಸ್ ಮಾಡ್ತಾರೆ ಅದೆೇಲ್ಲ ಚಂದಾಗ ಆದ್ನು ಈಗ ಅದೇ ಫುಡ್ಸ್ಂತ ಅಂದಲ್ಲ ಅದನ್ನ ತುಪ್ತಿ ಉರ್ಕೊಂಡಿ ಈ ಕಾಯಿ ಏನೇನು ಇರ್ತವೆಲ್ಲ ಅದಕ್ಕ ಹಾಕಿ ಮಿಶ್ರಣ ಮಾಡಿ ಆ ಇಷ್ಟೆಲ್ಲ ಮಾಡಿ ಸಣ್ಣ ಸಣ್ಣದಾಗ ತುಪ್ಪ ತುಪ್ಪನ ಕೈಗೆ ಹಚ್ಕೊಂಡಿ ಸಣ್ಣ ಸಣ್ಣದಾಗ ಉಂಡೆನಾರು ಕಟ್ಬೋದು ಅಥವಾ ತುಪ್ಪನ ಒಂದು ಪ್ಲೇಟ್ ಹಾಕಿ ಅದು ಮಿಠಾಯಿ ಇರುತ್ತಲ್ಲ ಆ ಮಿಠಾಯಿಯ ತಟ್ಟೆ ತುಂಬಾ ಹಾಕಿ ಅ ಕಟ್ಟುವ ಅದು ಸ್ವಲ್ಪ ಆಾರ ಆೇಲೆ ಚಾಕು ಇಿಂದ ಕೂ್ದಿ ಹಂಗೇನಾದ್ರು ತಿನ್ಬೋದು
ಹೌದೇನು ಯಾವಾಗಾದ್ರೂ ನಿಮ್ ಮನಯಗ್ ಬರ್ತನ್ ಕಕ್ಕೊಂಡು ನಿಮ್ಮಮ್ಮ ಹತ್ರ ಇದನ್ನೇ ಮಾಡಿಸ್ಕೊಡು
ಬಾಳ ಜೀವ ಮಾಡ್ತಾರ್ ಹೇಳ್ತೀನಿನ್ ಅಂದ್ರೆ ಚೆನ್ನಾಗ್ ಮಾತಾಡ್ಸ್ತಿಯಲ್ಲ ಬಂದಾಗ ಹ ಬಾಳ ಖುಷಿಪಡ್ತಾರ ನನ್ಂಗ ಬೇರೆ ದವಾಖಾನೆ ಹೋಗಿದ ಹಾ ಹುಷಾರ ಇಲ್ಲಿಲ್ಲ ವಾಯ್ಸು ವಾಯ್ಸು ಬರ್ತಾನೆ ಇಲ್ಲ ಒಂಥರಾ ಆಯ್ತಯ್ತ ಮಾ ಅದಕ್ಕೆ ಮಾತ್ರ ತಡಕ್ಕೆ ಏನಾಯ್ತತೆ ಅಪ್ರಕ್ಕೂಕ್ ಮಾಡಿದ್ಯಲ್ಲಾ ನೀನು ಬೇರೆ ಇದ್ ಮಾರ ಕೇಳ್ದಲ್ಲ ಏನೋ ನಮ್ ಗೆಳ್ತಿಕ್ ಸ್ವಲ್ಪ ಅಂತ ಅನ್ಸ್ತು ಅಪೃಪ್
ನನ್ನ ಆರೋಗ್ಯನ ಫಸ್ಟು
ಹ್ಮ್ ಪರೀಕ್ಷೆ ಬ್ಯಾರೆ ಬಂತು ಕೇಳ್ತಿ ಯಾವ್ದೋ ಕಾಂಪಿಟೇಟಿವ್ ಎಕ್ಸಾಮ್ ಏನೋ ಕಟ್ಟಿದೆ ಒಂದು
ಹೌದಾ ಯಾಾವದು
ಯಾವ್ದು ಕಟ್ಟಿದ್ದೆ ಬಿಡು ಹಂಗೆಲ್ಲ ಹೇಳಲ್ಲ ನಾವು
ನೀವ್ ಬಿಡಪ್ಪಾ ಉದ್ಯೋಗ ಮಾಡ್ ಮಾಡತೀರಾ ಈ ಕಡೆ ಒಲ್ದ ಕೆಲ್ಸ ಮಾಡ್ತೀರಾ ಈ ಕಡೆ ಕಾಂಪಿಟೇಟಿವ್ ಪರೀಕ್ಷೆನ ಬರ್ತೀರಾ ಜದ ದೊಡ್ಡ ಮಂದ ಪ್ಪ ನೀವು
ಏನಾದ್ರು ಜೀವಿನ್ದಲ್ಲಿ
ಹ್ಮ
ಇದ್ ಮಾಡಕ ಹೋಗ್ಬೇಕು ಎದರು ಸಾಧನೆ ಮಾಡ್ಬೇಕು ಮುಂದೆುವರಿಬೇಕು ಸಾಧನೆ ಮಾಡ್ಬೇಕು ಕೊಂದೇ ಪರಿಶ್ರಮ ಪಟ್ಟ್ರೆ ತಾನೇ ನಮ್ಗೆ ಈಗ ಕೈ ಕೆಸರಾದರೆ ಬಾಯಿ ಮೊಸೂರು ಅನ್
ಏ ಏನೋ ಗಾದೆಗಳೆಲ್ಲಾ ಹೇಳ್ ತೀಯಾ
ಕಲಿಬೇಕಮ್ಮ ನನ್ಗೀಗ ಒಂದೊಂದ್ ಕಡೆ ಸಮಯ ಇವಾಗ ಗಾದೆಗಳ್ ಇ ಇ ಮಾಡ್ತೀನಿ ನಾನು
ಏನು ಬುಕ್ನು ಓದ್ತಿಯ ಕಣೋ ನೀನು
ಹ್ಮ್ ಒಂದೊಂದ್ಸಲ ಹೋಗ್ತೀನಿ ಯಾವ್ರು ಪ್ರತಿ ಸಲ ಒದಲ್ಲ
ಹಾ
ಸಮಯ ಸಿಕ್ಕಾಗ ಓದ್ತೀನಿ ಈ ಕೈ ಕೆಸರ ಅದಾರರು ಬಾಯಿ ಮೊಸರು ಯ್ತ ತಲ್ ನೋಡು ಕಷ್ಟ ಈಗ ನಾವುಬುಕ್ ಉಮ್ಮಿ ತಾಯಿಗ ಕಷ್ಟಪಟ್ಟು ಈಗ ಬೆಳೆ ಬೆಳಿಬೇಕಂದ್ರೆ ಅದಕ್ಕೆ ಆದ ಕೆಲ್ಸ ಮಾಡ್ಬೇಕು ಈಗ ಉಳಬೇಕು ಕೊ ಅದಕ್ಕೆ ಬಿತ್ತ ಹಾಕ್ಬೇಕು ಮತ್ತೆ ಅದು ಕೆ ಔಷದಿ ಹೊಡಿಬೇಕು
ಹೌದೌದು ಎಲ್ಲ ಕಲ್ತಿದಯ ಬಿಡು ನೀನೇ ಚೆನ್ನಾಗಿ ನಿಮ್ಮ ಅಪ್ಪ ಪುಣ್ಯ ಮಾಡಿದಿದ್ದಾರೆ ನೀನಂತ ಮಗನ್ ಪಡೆಯುವಿಕೆ
ಹ್ಮ್ ಕಣ್ಣೋ ಇನ್ನೇನು ನೋಡ್ಕೊಬೇಕಲ್ಲ ಅವೃದು ಈಗ ಏನಾದ್ರು ಮಾಡ್ಲೇಬೇಕಾಗುತ್ತೆ ಮತ್ತೆ ಈಗ ಮನೆ ನಡೆಸಬೇಕು ಯಂತಂದ್ರೆ ಹ್ಮ್ ಪರಿಶ್ರಮ ದಿನ ಮಾಡ್ಲೆ ಗೋತಾ
ಹ್ಮ್ ಯಾಕು ಶಬ್ದ ಬರತ್ತಾ ಇದ್ ದೇ
ಶಬ್ದ ಹಂಗೆ ಸ್ವಲ್ಪ ಅದು ನಮ ಹೆಳತಿರೆಲ್ಲ ಅವರ ಅಲ್ಲಾ ಆಗಾಗ್ ಮಾತಾಡ್ತಾ ಇರ್ತಾರೆ
ಹೌದಾ ನೋಣಪ್ಪಾ ಅವರು ಆ ಸಿಗ್ತಾರೆ ಪಕ್ಕ ಪಕ್ಕದಲ್ಲೇ ಇರ್ತಾರೆ ನಾನು ಅಪರೂಪ ಕಾಲ್ ಮಾಡೀನಿ ಅಪುರುಪುಕ್ ನಿಂಗ್ ಕರೆ ಪಿಕ್ ಮಾಡಿದಯಾ
ಅದಿಕ್ಕೆ ಅದಿಕ್ಕೆ ಮಾತಾಡ್ತಾರದ್ ನಿನ್ ಜೊತೆ ಇಗ ಈಗ ನೋಡ್ ಅವ್ರಿಗ ಮ ಎತ್ತತ್ ಮಾತಾಡಿ ಅಂತ ಹೇಳ್ದ ನಮ್ಗೆ ಹೇಳ
ಹೌದಾ
ಹ್ಮ್ ಈಗ ನೀನ್ ಇಂಪಾರ್ಟೆಂಟ್ ನೀನೆ ಹೆಚ್ಚಮ್ಮ ನಮ್ಗ ಅಪರೂಪಕ್ಕೆ ನಮ್ಮಂತ ಬಡವರ್ ಮಂದಿನ ನೀನು ನೆನಪ ಮಾಡಕ ಕಾಲ ಮಾಡಿದ್ದ
ಅಯ್ಯೋ ಇ ಈ ದೊಡ್ಡ ಮಾತಲ್ಲ ಯಾಕೆ ಕಣೋ ಅನ್ನೋ ಕಣೊ ನಿಮ ಅಮ್ಮ ಥ್ಯಾಂಕ್ ಕೇಳು ಮಿಠಾಯಿ ಮಾಡದು
ಹ ಹೌದಾ ನೀನು ನಿಮ್ಮಮ್ಮಗ ಹೇಳು ನಿಮ್ಮಮ್ಮ ಕೈಲಿ ಮಾಡಸ್ಕೊತಿನ ಬಾಳ ಚಂಡಗ ತ್ತಮೇಲೆ ಕರೆ ಮಾಡ್ತೀನಿ ನಿನ್ಗ ಬಾಯ್